ರೊಟ್ಟಿ ಮಾಡತಿನಿ, ಏನ ಇಲ್ಲ ನೋಡ್ರಿ ಊ ಟಾ ಆಯ್ತು ವಾಕಿಂಗ್ ಮಾಡ್ಕೋತ್ರಿರ ಹಾಂಗ್
ಮತ್ತ ಹೋಗ್ಬೇಕ ನಾಳೆ ಸ್ಕೂಲ್ ಗ ರೀ
ಇರತದ ಅಲ್ರರಿ ಡೈಲಿ. ಸ್ಕೂಲ ನಾವು ಮನಿ. ಕೆಲಸಾ ಇದೇ ಆದರೂ ಡೇಟ್
ನಿನ್ನೆ ಲೇಟಗ ಬಂದ್ರೆ ಏನ್ ಅನಲ್ಲೇನ್ ನಿಮ್ಮ ಸರ್
ಹೇ ಈಗ ಅವರು ದಿನಾ ಕರೆಕ್ಟ್ ಟೈಮಗೆ ಬರ ಬರ್ಲಿತಾರಲ್ರಿ ನೀವು ಒಂಬತ್ತ. ಹತ್ತುವರಿ ಅನದಕ ಪ್ರೇರಣೆಗ ಇರಿ ಅಂತ ಹೇಳ್ತಾರೆ ನಮಗ ಹೂ ಒಂಬತ್ತ ಹತ್ತುವರಿ ತನ ಪ್ರೇಯರ್ ನಗಿರ್ರಿ ನಾಲ್ಕುವರೆ ತನ ಕ್ಲಾಸ್ ನಗಿರ್ರಿ. ಅವ್ರಿಗೆ ಹೆಂಗ ಬಂದಲ್. ಅವರು ನಮಗೆ ರೋಲ್. ಮಾಡ ತ ಈಗ ನೀವು ಇಷ್ಟ್ ಟೈಮ್ ಕರೆಕ್ಟ್ ಬರ್ಬೇಕು ಇಷ್ಟ್ ಕರೆಕ್ಟ್ ಇರ್ಬೇಕು ಇಟ್ಟು ಕರೆಕ್ಟ್. ಪಾಠ ಮಾಡ್ಬೇಕು ಇಟ್ ಕರೆಕ್ಟ್ ಟೈಮ್ಗ್ ಹೋಗಬೇಕು.
ಹೌದೌದು ಹ್ಮ್ ಹ್ಮ್ ಅಲ್ಲಿ ನೀ ಸೈನ್ಸ್ ಸ್ತ್ರೀಡೆಂತ್ ಆದೇನ್ರಿ ಅಲ್ ಬಾಳ
ಏ ಅದರಿ ಸ್ತ್ರೀಡೆಂತ್ ಒನ್ನ್ನೂರ ಎಂಟ ಜನ ಅದಾರೀ
ಬರೀ ಟೆಂತ್ಗೆೇರಿ
ಟೆಂತ್ಗೆ ರೀ ನಾನು ಹೋಗೋದು ಬಾಯ್ಸ್ ಸ್ಕೂಲ್ ಹೋಗತೇನ್ ಈ ಗಲ್ ಸ್ಕೂಲ್ ಬಿಟ್ಟೇನ್ ಈಗ
ಹೌದ್ರಿ
ಇಲ್ಲಿ ಇನ್ನಾಗ ಸ್ತ್ರೀಡೆಂತ್ ಆದರಿ ಇಲ್ಲಿ ಎ ಬಿ ಎ ಬಿ ಎಸ್ ಸೆಕ್ಷನ್ ಅದಾವ್ರೀ ಅಲ್ಲಿ ಬರೀ ಒಂದೊಂದೇ ಸೆಕ್ಷನ್ ರೀ ಅದು ಬಾಯ್ಸ್
ಬಾಯ್ಸ್ ಸ್ಕೂಲ್ ನಾಗ ನೀವು ಈವಾಗ ಬಾಯ್ಸ್ ತಕೊಂಡ್ರಿ ಏನಾ
ಬಾಯ್ಸ್ ಕುಂಟೆರಿ ಇನ್ನು ಅಲ್ಲಿ ಟೀಚರ್ಸ್ಗಳು ಕಮ್ಮಿ ಅದ ರೀ ಫುಲ್ ಸ್ಟಾಪ್ ಇಲ್ಲ ಒಂದು ಕನ್ನಡ ಒಂದ್ ಖಾಲಿ ಅದ್ರರಿ ಹಿಂದಿ ಒಂದ್ ಖಾಲಿ ಅದ
ಕೆಂಬಾಯಿ ಎಲ್ಲಿಂದ ಎಷ್ಟು ದೂರ ಆತದ್ರ ದೂರ ಆತ
ಎಲ್ಲಿದ್ರಿ
ಇಲ್ಲ ನಿಮ್ದು ಸ್ಕೂಲ್
ನಮ್ ಮನೆಯಿಂದ ಸ್ಕೂಲಿಗೆ ಒಂದ್ ಕಿಲೋಮೀಟರ್ ಅದ್ ನೋಡ್ರಿ
ಇಲ್ಲ ಸುರಪುರಿಂದ ದೂರ ಆಗತೇದೆನಾ
ಹಾ ಸ್ವಲ್ಪರಿಂದ ದೂರ ಆಗ್ತದೆ
ಅಲ್ಲೆ ಅಂದ್ರೆ ಖಾಲಿಯ ಪೋಸ್ಟ್ಗಳು ಖಾಲಿದಾವ ಅ ಎಲ್ಲಾ
ಹ್ಮ್ ಎಷ್ಟು ನಲ್ ನಲ್ವತ್ತು ನಿಮಿಷ ನೋಡ್ರ ಸುರ್ಪೂರಿಂದ ಕೆಂಬಾಯಿ ಬಂದು ಹೊಗಳಿಕೆ
ನಲ್ವತ್ತು ನಿಮಿಷ ಅಲ್ ರೀ
ಹಾ ನಲ್ವತ್ತು ನಿಮಿಷ ಬೇಕು ರಿ ನಿಮ್ಗ
ಇ ಖಾಲಿ ಇರೋ ಪೋಸ್ಟ್ಗೆ ಯಾರಿನು ತಗೊಂಡಿಲ್ಲ ಇನ್ನ
ಇನ್ನ ಯಾರಿಗೆ ತಗೊಂಡಿಲ್ರಿ ಒಂದ ಹಿಂದಿ ಒಂದು ಖಾಲಿಯಿದೆ ರೀ ಒಂದು ಇಂಗ್ಲಷ್ ಒಂದು ಖಾಲಿ ಆದ್ರಿ ಇದು ಒಂದು ಕನ್ನಡ ಖಾಲಿ ಆದರಿ ಆಪ್ಷನ್ ಕನ್ನಡವರು ಬೇಕು ಒಂದ ಹಿಂದಿದವ್ರ್ ಬೇಕ್ರಿ
ಹ್ಮ್.
ಮತ್ತೇಟ ಮಾಡ್ತಾರೇನ್ರಿ.
ಇಗ ಕನ್ನಡ ಬಿ ಎಡ್್ದ ಕನ್ನಡ ಅಂದ ಬಿಿಡ್ರಿ ಹೈಸ್ಕೂಲ್ ಅಂದ್ರೆ ಟೆಂತ್ ಅಂತ. ಹಾ ಕನ್ನಡ ಆಪ್ಷನಲ್ ಮತ್ೆ ಕನ್ನಡ ಮತ್ತೆ.
ಹೌದ್ರಿ ಮತ್ತೆ ಕನ್ನಡ ಒಂದ ಖಾಲಿ ಅದ ನೋಡ್ ಕೊಡ್ತಾರ ಏನ್ ಇಲ್ಲಿ ದೂರ ಆ. ನಿಮ್ಗೆ ಹೋಗೋುದು ಬರುದು ಯಾಕಂದ್ರೆ ಒಂದಿನ ಮಾತ್ ಅಲ್ರ.
ಡೈಲಿ ಬರ್ಬೇಕಲ್ಲ ಅದ್ರೆ ಬಸ್ಸನ್ ಫೆಸಿಲಿಟಿ ಅದ್ ನೋಡ್ಬ. ಕಲಾ.
ಹಾ ರೀ ಆದ್ರೆ ನಿಮ್ಗೊಂದ ಅವಕಾಶ ಕೊಡ್ತಾರ ಬಿಡ್ರಿ ನನ್ಗೆ ಹಿಂಗ. ಬಂದು ಬೆಳಿಗ್ಗೆ ಸ್ವಲ್ಪ್ ಜಲ್ದಿ ಬಂದು ಒಂಬತ್ತುವರೆ ಅನ್ ಕೈ ಇಲ್ಲಿ ಇದ್ರಂದ್ರ. ನೀವ್ ಮಧ್ಯಾಹ್ನ ಮೂರು ಗಂಟೆ. ಹೋಗ್ಬೋದ್ರಿ.
ಮೂರ್ ಗಂಟೆ ಆಗಿದೆ.
ಹಾ ನಿ. ಕ್ಲಾಸ್ ಮುಗಿಸ್ಕೊಂಡುತ್ರ್ರೆ ಕೇಳ್ಬೇಕು ರೀ ಅವ್ರಿಗೆ ಈಥರ ನಾನು ದೂರಿಂದ ಬರ್ತೀನ ರೀ. ಮತ್ತ ನನ್ಗೆ ಹಿಂಗ ಅವಕಾಶ. ಕೊಟ್ರೆ ನಾ ಬಂದ ಮಾಡ್ ಹೋಗ್ತಿನಿ ಇಲ್ಲಾಂದ್ರ ಇಲ್ಲಾರಿರಿ ಅಂತ ಹೇಳ್ಬೇಕ್ರಿ ಅವ್ರಿಗೆ. ್ ನೀಡದ ಮತ್ತೆ ಅಟ್ಲೀಸ್ಟ್. ನೀವು ಬೆಳಿಗ್ ಒಂದು ಕ್ಲಾಸ್ ಮುಗಸ್ಕೊಂಡ ಹೋದ್ರಂದ್ರ ನಡೀವ್ರೀ ಮಧ್ಯಾಹ್ನ ಹೋದ್ರೆ.
ಹದ ಹ್ಮ. ಅಂದ್ರೆ ಮತ್ ಡಮ ಎಲ್ಲ ಕೊಡಂ.
ಹ ಡೆಮ್ಮೋ ಏನ ಇಲ್ರಿೀಗ ಇಲ್ಲಿ ಬರ್. ಸ್ಕೂಲ್ ಗೊಲ್ರಿ ಏ ಡೆಮ್ಮ ತಗಳಲ್ಲ.
ಹ್ಮ್ ಗಮ್ಮ ತಗಳಲ್ಲ ಹೌದು. ಕಾಳ ಆದಲ್ಲ ಮಗ ಎಏತ್ ನಂಟ ಎ.
ಹಾ ರೀ ಏತ್ ನೈನ್ತ್ ಸುಮಾಲ ಇದ್ದರೆ ಮ್ಯಾನೇಜ್ ಮಾಡ್ಲಿತ್ತಾರೀ.
ಬೇಕಾಗಾಗಿದೆ ನೀಗ ಹ್ಮ.
ಹಗದ್ರಿ.
ಹ್ಮ್ ಂತ ಪಾಳಗನ್ನಡ. ್ಮ.
ಹಾ ರಯಾ. ಅದ್ರ ನಿಮ್ಗ ಅಲ್ಲೇ ಲೋಕಲ್ ಆದ್ರೂ ಬಾ. ಚಲೋ ಅನಸದ್ರಿ ಸ್ವಲ್ಪ್ ದೂರ ಆಗ್ತದ ಅಲ್ರಿ ಹೋಗುದ್ ಬರ್ದು ಅವ್ರು ಇಲ್ಲಿ ಕೇಳಿ ೀ ಲೋಕಲ್ದವ್ರು ಯಾರ ಬಂದ್ರರು ತಗೋತೀನಿಂತ ಅಂದೀ ಹಂದ್ರ ಎಲ್ಲಾರಿ ಲೋಕಲ್ದವರ್ಗೆ ಅದಾರಿೀ ಪಸ್ ಯಾಕಂದ್ರ ನಾಳೆ ಸುಮನೆ ಇಲ್ಲಿ ಮೊದ್ೇ ಕೆಂಬ ಬೀ ರರಿ ಹಊ ಹಾ ರೀ ಮ್ ಅದೇ ಕಂಬಬವಿರಿ ಲೋಕಲ್ದವ್ರ ಬಿಟ್ಟ ಮತ್ತೆ ಅವು ಬೇಲೂರ್ದವ್ರ ಹೆಂಗ ತಗೊಂಡಿರಿ ಅಂತ ಕೇಳ
ಕ್ದ ಎಲ್ಲಾ ಕಡೆನುೂ ಹಂಗ್ಯಾರಿ ಸುರ್ಬೂರು ಹಂಗ್ಯಾರಿ
ಹಾ ಹಿಂಗಾಗೆ ಮತ್ ನಾನುಗ್ ಗಲ್ಸಿ ಮಾಲಾತಿದ್ನಲ್ರರಿ ಲೋಕಲ್ದವ್ರು ಬಂದ್ ಏನನತ್ರ ಇಲ್ಲ ಮೊದಲ ಇಲ್ಲಿ ಲೋಕಲ್ ಇದ ನಮಗ್ ಪ್ರಿಫ್ರನ್ಸ್ ಕೊಡ್ಬೇಕು ಅವ್ರ ಹೆಂಗ ತಗೊಂಡಿರಿ ಅಂತ ಇದು ಮಾಡಿದ್ರು ಅದಕ್ಕೆ ನ ಬಿ ್ರಿ ನಮ್ದು ಇದು ಅಲ್ರರಿ ಬಿಜಾಪು ಡಿಸ
ಹಾ ಅಲ್ಲಿಂದಲ್ಲ ಹೌದೌದು
ಹಾ ರೀ ಸುಮ್ಮನೆ ಯ ಅಕ್ಕ ಅವ್ರ ಕೂಡ ಜಗಳ ಮಾಡ ಮಾಡಡ್ಕೊಳ್ಳೋುದು ಹೆಂಗೋ್ು ಅದೆಲ್ಲ ಬಿಡು ಇದು ಇಲ್ಲ ಸ್ಕೂಲ್ ನಾೇನ್ ಮಾಲಿಕ್ ರೆಡಿ ಇದೇನ್ ರೀ ಈ ಸ್ಕೂಲ್ ಇಲ್ಲ ಅಂದ್ರೆ ಮತ್ತ
ಮತ್ತೊಂದ್ ಸ್ಕೂಲ್ ಅಷ್ಟೇರಿ ಮಾಡೋ್ರಿಗೇನ ಎಲ್ಲಿದ್ರು ಮಾಡ್ತಾರ ಒಂದ್ೊಂದ್ೆರ ತಾರೀಕರಕ್ ಹ್ಮ್
ಇಲ್ಲ ಅಂದ್ರೆ ನಾ ಎರಡ್ ವರ್ಷ ಅಲ್ಲೇ ಹೋಗಿದ್ನ ನ ಕಂಟಿನ್ಯೂ ಇದೊಂದ ವರ್ಷ ಅಲ್ಲೇ ಹೋಗ್ ಅೋದೇಐತ್ರಿ ನಂಗ
ಹೌದ್ ಮೂರ್ ವರ್ಷ ಆಗ್ತದ್ ಮೂರ್ ನಾಲ್ು ವರ್ಷ ಆ ಈಗ ಎರಡು ಮೂರ್ ವರ್ಷ ಆಯ್ತಲ್ಲಿ ಮಾಡಕ ರ ಮೂ
ಹಾ ಇದು ಮೂರ್ನೇ ವರ್ಷ ರನ್ನಿಂಗ್ ನೋಡ್ರಿ ನಮ್ಮ್ ಅಕ್ಕನ ಮಗಳು ಒಬ್ಬಕ ಈ ಇಲ್ಲೇ ನಾನ್ ಆತ್ರನ ಇಟ್ಕೊಂಡ್ ಓದಿಸ್ಲಿತೇನ್ರೀ ಅಕ್ಕಿ ಸರಿ ಹೇಳ್ತು ಮುಗ ನೈನ್ತ್ ಅಡಿ ಆಕ ನಾವು ಜೋಡ್ ಆಗಿದ್ವಿರಿ ಆಕ ಸಲುವಾಗ ನಾನನ್ ಹೋಗತಿದಾ ಸ್ಕೂಲ್ಗೆ ನಾವ ಒಂದ ಸ್ವಲ್ಪ ಇರ್ತಿಿಲ್ಲ ಹಂಗೆ ಜೊತೆ ಏನ್ ಹೇಳ್ದಂಗ ಆಗ್ತಲ್ಲಷ್ಟ ಹೋಗಿದ್ದೆ ಹಾ ರೀ
ಎಬ ಸಲ ಹಂಗಂದ್ರೆ ಒಂದೇ ಕಡೆ ಇರ್ತಿದ್ರ ನೀವ ಸಿಂಕ್ ಮಾಡಿದ್ರಿ ಅದ
ತಿಂಕ್ ಮಾಡಿ ಹೋಗವಿ ಅವ್ರ ಇದ್ರ ಇಲ್ಲ ನಾವೇ ಹೋಗ್ತೀವಿ ನೀವೇ ಆ ಕಡೆ ಬೇರೆ ಕಡೆ ನೋಡ ಕೊರಿ ಅಂತ ಹೇಳ್ ಅದು ಇನ್ಫ್ಲೂಯೆನ್ಸ್ ತ್ರು ಇಂದ ಬಂದ್ರಿ ರೆಕಮೆಂಡ್ ತಗೊಂಡ್ ಬಂದ್ರು ಇಲ್ಲಿ ನಮ್ಮ ಊರದು ಒಬ್ರು
ಕುಡ್ ನಾನು ಒಂದ್ ಕಡೆ ಕೊಟ್ಟಿದ್ದೆ ಎಮ್ಮೆಲೆ ಕಡೆಯಿಂದ ಲೆಟರ್ ತೊಂದ್ರುಅವರು
ನೋಡಿ ಮತ್ತೆ ಎಂಗ ಮಾಡಿದಾರಲ್ಲ ನೀವು
ಸುಮ್ನೆ ಅದೆವು
ಹಾ ನಮ್ಮನಾಗ ಏನಂತಾರ ಆಟ ರಿಸ್ಕ್ ಮಾಡಿ ಹ ನೀ ಕಾಂಪಿಟೇಷನ್ ಇರುವುದು ನಾನ್ ಹೋಗೇಬೇಕು ನಾ ಸ್ಟ್ರೈಕ್ ಮಾಡಿ ಅವ್ರನ್ನ ತಗಸಿ ಆ ಜಗಳ ಯಾದಕ್ಕವ ನೀನ್ ಮಾಡಕ್ ರೆಡಿ ಇದೆಲ್ಲ ಬೇರೆ ಕು ಮಾಡಬಿಡ್ ಸುಮ್ ಯಾಕ ಅಂತದ್ ತಂಟೆ ಕ ಎಲಿ ಕಿರಿ ಕಿರಿ ಯಾಕ ಮೈಮ್ಯಾಗ್ ಹಕೋತಿ ಅಂತ
ಅಷ್ಟೇ ಮಾಡಾರ್ಗೇನ್ ಎಲ್ಲ ಇದ್ರು ಅದ ಹ್ಮ ಅದ್ಕೆ ಸುಮ್ ಆದೆ ನಾನ್ ಇಲ್ಲೊಂದ್ ಪ್ರೈವೇಟ್ ಕಾಲೇಜಿ ನಮ್ಮ್ ಫ್ರೆಂಡ್ ಕೊಟ್ಟಿದಾರ ಅಂತ ಹ ಏನ್ ಗುಂಡ್ರಾಕೂ ಕೊಡ್ಸೋದಿಲ್ಲ ಕೂಡದೇ ಇಲ್ಲ ವಟ್ಟ ಹ
ತೀರಾ ಕಂಡೀಷನ್ ರೀ ಒಂದು ಕ್ಲಾಸ್ ತಗೊಂಡು ಒಂದು ಹತ್ತು ನಿಮಿಷ ಕೂಡಕಿಲ್ಲ ರೀ ಕಂಟಿನ್ಯೂ ಕ್ಲಾಸ್ ತಗೋಬೇಕಂತ ಮನ್ಷ್ಯನ್ ಗತಿ ಏನ ಆಗಲ್ಲ ಹೇಳ್ರಿ
ಮಾಡ್ತಿದ್ದೆ ಮ್ಯಾರೇಜ್ಗಿಂತ ಬಿಫೋರ್ ಮೂರ್ ವರ್ಷ ಅಲ್ಲೇ ಮಾಡಿನಿ ಲಾಸ್ಟ್ ಲಾಸ್ಟ್ ಇಯರ್ಗ್ ಬೇರೆ ಹೆಚ್ಚಮ್ ಬಂದ್ರು ಮಾಡಕತ್ತಿದ್ರ ಅವ್ರು ಸ್ಟ್ರೇಟ್ ಮಾಡಾನ ಬಿಟ್ಟಬುಟ್ಟೆ ಅ ಕಡೆ ಪಸ್ಟ್ ಮೊದ್ಲ ಚಲೋ ಇದ್ರ ಅವರ ಮೇಡ್ ಮೋರ ಐ ಎಕ್ಸಕ್ಯೂಸ್ ಕೊಡ್ತಿದ್ರು ಸ್ವಲ್ಪ ಏನಾದ ಕೆಲಸ ಇತ್ತು ಅಂದ್ರೆ ಇಲ್ಲಲ್ಲ ಏನಾರು ಕೆಲಸ ಅಂತ ಹೇಳಿ ಹಾಫ ಡೇ ಲೀವ ಹಾಕಿದ್ರೆ ಮುಗಿತು ಪೇಮೆಂಟ್ ಕಟ್ಟ
ಹಾ ರೀ ಮತ್ತೆ ನೋಡ್ರಿ ಲೇಟ್ ಆಗ ಹೋದರುನು ಪೇಮೆಂಟ್ ಕಟ್ ಮತ್ ಹಾಫ್ ಡೇ ಅಂತ ಹೇಳತಿರ ಅಲ್ಲ ಡೆ ಗೂ ಪೇಮೆಂಟ್ ಕಟ್ ಮಾಡ್ತಾರಂತ ಸ್ಕೂಲ್ ಸ್ಟಾರ್ಟಿಂಗ್ ಹಿಡ್ಕೊಂಡ್ ಮಕ್ಲದ ಎಂಡ್ ರಿಸಲ್ಟ್ ತನ ಇ ಮಾಡ್ಕೊಂಡು ಕರೆಕ್ಟ್ ಅವ್ ಪ್ರೋಗ್ರೆಷನ್ ಕಾರ್ಡ್ ಅದೆಲ್ಲ ರೆಡಿ ಮಾಡ್ ಕೊಡ್ತೀವ್ರಿ
ವರ್ಕ ಕೇಳೇಬಡ್ರಿ ಎಷ್ಟ್ರ್ ಕ್ಲಾಸ್ ಟೀಚರ್ದ
ಜಾಸ್ತಿನೇ ಹೇಳ್ತೆವ್ರಿ ಕ್ಲಾಸ್
ನಮ್ಗ ಶಕ್ತದ ಕ್ಲಾಸ್ ಟೀಚರ್ ಇದ್ರು ಎಲ್ಲಾ ಹುಡುಕ್ ಎಲ್ಲ ಪೇರೆಂಟ್ಸ್ ಬಂದ್ರ ನನ್ಗೆ ತಲೆಗಟ್ಟತ ನಾರ
ಹೌದ್ರಿ ಆದ್ರಾಗ ಸ್ಕೂಲಗ ಪೇರೆಂಟ್ಸಂದ ಪ್ರೆಷರ್ ಬ ಬರ್ತ್ರರಿ ನಮ್ಮಗ ಹೂಮ್ರ್ಕ್ ಯಾಕಲ್ರಿ ಚೆಕ್ಾಕ್ ಮಾಡಿಲ್ಲ ಅದ ತಪ್ಪಾಗ ಹಿಂದ ಕಿರಿ ಕಿರಿ ಜಾಸ್ತಿ ತಿರಿಯಲ್ಲಿ
ಪ್ರೈವೇಟ್ ಸ್ಕೂಲ್ ನಂದ ಅದೇ ಅನುಭವ ಆಗ್ಯಿದೆ ನೋ್ರಿ ಗೌರ್ಮೆಂಟ್ ಸ್ಕೂಲ್ ನೂ ಕೇತಾರ ಕೇಳಲ ಅಲ್ಲ ಅಲ್ಲಿ ಸ್ವಲ್ಪ ಎಜುಕೇಟೆಡ್ ಇದ್ರೆ ಪೇರೆಂಟ್ಸ್ೇಳ್ತಾರ
ಏ ಯಚ್ಚುಕೇಟರ್ ಇದ್ರರು ಕೇಳ್ತಾರ ಇಲ್ಲಿ ಒಂದ್ವಲ್ಪ ತಿಳ್ ಹೇಳ್ತಾರೆ ಮತ್ತ ಇಷ್ಟ ಇಷ್ಟು ಮಂದಿೊಳಗ ಇವ್ರನೇ ಅಂತ ಹೇಳಿ ಅಲ್ಲಿ ಗರ್ಮೆಂಟ್ ಸ್ಕೂಲ್ಗ ಪರ್ಟಿಕ್ಯುಲರ್ ಆಗಿ ಕೇರ್ ತಗೊಂಡ್ ಹೇಳೋದಗಲ್ರಿ ಓವರ್ ಆಲ್ ಹ ಹೇಳಬೇಕಾಗ್ತದೆ ಎಲ್ಲರಿ ಸೇತ್ರಿ ಇಲ್ಲಿ ಪ್ರಾವೇಟ್ ಹಾ ಅಷ್ಟಂತ ಮಾಡಿರ್ತವ್ರರಿ ಪ್ರೈವೇಟ್ ಸ್ಕೂ ಏನು ಸ್ವಲ್ ಇಂಡಿಜಲ್ ಕರ್ ತಗೋಬೇಕಕ್ತದೆ ಅಲ್ಲಿ
ಕೇಳ ತೊಗೊಂಡ್ಬೇಕತ್ರ ಮತ್ತ ಅವ್ರು ಪೇಮೆಂಟ್ ಕೊಟ್ಟಿರ್ತಾರ ಅವ ಕೇಳವ್ರೀ ಅವ್ರು
ಪೇಮೆಂಟ್ ಆದ ಹ್ಞೂ ರೀ ಅವ್ರ ನಾವು ತ ಕಟ್ಟ ಂತ ಪೇಮೆಂಟ್ ಗ ನಮ್ಮ ಮಕ್ಕಳು ಕಲಿಬೇಕಲ್ರೀ
ಅಲಿಬೇಕಂದ್ರೆ ನಾವೇ ಈಗ ಸ್ಕೂಲ್ಾಗ ಹಾಕಿ ನಿಮ್ಮದ ಯ ಕೆ ಜಿ ಹೋಮ್ರ್ಕ್ ಹಾಕ ಇಲ್ಲ ನೇ ಚಕ್ ಮಾಡತ ಮತ್ತೆ ಸಹಜ ಅದು ದುಡ್ಡು ಕೊಟ್ಟಿರ್ತಾರೆ ಯಾರ್ದಾದರು ಅಮೌಂಟ್ ಕಲೀಲಿ ಎಂತ ಕಟ್ಟಿರ್ತಾರೆ ಅವ ಕೇಳದ್ ನಾರ್ಮಲಿ ಹಾ
ಕೆಳ ನಾರ್ಮಲ್ ಹಾ ರೀ
ಅಂದ್ರೆ ಕೆಲೊಬ್ರು ಬಾಳ ರಾಶ್ ಆಗ ಮಾತಾಬ ಬಿಡ್ತಾರ ಕೆಲವೊಂದ್ ಪೇರೆಂಟ್ಸ್ ಸ
ಏ ಹೌದ್ರಿ ಒಟ್ಟ ಟೀಚರ್ಸ್ ಹೆಂಗ ಮಾತ್ ತಡ್ಬೇಕು ಅೋ ಗೊತ್ತು ಲ್ಲ ರೀ ಒಂಥರ ಹೇಗ್ ಅದ್ರಾಗ ಯಾವ ಈ ಕಡೆ ಸ್ವಲ್ಪ ಸ್ ಸ್ವಲ್ಪ ಪೂರ್ ಅಂತ ಬಂತು ಅಂದ್ರ ಟೀಚರ್ಸ್ ರೆಸ್ಪೆಕ್ಟ್ ಇಲ್ಲಾರದಂಗೆ ಮಾತಾಡ ಸರ್ ಅವ್ರಗ ಏ ಅನ್ೊಂಡೋ ಏನೋ ಗೊತ್ತ
ಚರ್ಂದ್ರೆ ಮ ಕೆಲಸ ನಾಳ.
ಹಾ ಹ ಹಗೆ ಮಾತಾಡ್ತಾರೆ. ಕೊ ನ ಮತ್ತೆ.
ಎಕ್ಕು ಚನ ಇ ರರಿ ನನ್ಗು ಅನುಭವ ಆಗಿದೆಂದ ಯಕಲ್ಲ ಹ. ರೆಪೆಕ್ಟ್ ಒಂದಸಲ ಅಂದೇಟ್ಟ. ಟೀಚರ್ ನಿಮ್ಮ. ನಾಳೆಲ್ಲಾ ಅಂದಬಿಟ್ಟಿದ್ದೆನೋ
ಹಾ ಹಾ
ತಪ್ಪಾಗಿದ್ರ ಒಂದ್ ನ ಮೊದ್ಲು ಒಂದ್ ಕಡೆಹೋಗ. ನಾ ಪೆರೆಂಟ್ಸ್ ಐದನೇ ಕ್ಲಾಸ್ ಹಡುಗಿದ
ಹಾ ರೀ.
ಅದು ಹೋಮ್ವರ್ಕ್ ಹಾಕ್ಲಿಲ್ಲ ಅಂತ ಹೇಳಿ ಹೋಮ ವರ್ಕ್ ಮಾಡ್ಕೊಂಡ್ ಬರ್ಲಿಲ್ಲ ನೆಕ್ಸ್ಟ್ ಡೇ ನಾ ಹೊಡತೆ ಅವಳಿಗೆ. ಮನೆಗ್ ಹೋಗಿ ಪೆರೆಂಟ್ಸ್ ಹೇಳಾಳ ಹ ಬರ್ದನಾ ರ ಬಂದಿದ್ದಾರೆ ಯಾಕೆ ಹೊಡದ್ರಿ ಅಂತ ಕೇಳಿದ್ರೆ ನಾ ತೋರಸಿದ್ದಾಇಷ್ಟ ದಿನದ ಏನು ಮಾಡೇಯಿಲ್ಲಾ ಆಕಿ ನೀವ ನೋಡಿಲ್ಲ ಏನ ತಂದೇ ನಾ ಎನ್ ಆ ಎಲ್ಲರಿ ಆಗ ಮಾಡಲಿಲ್ಲ ಅಂದ್ರ ಪರವಾಗಿಲ್ಲಾಕಿ ಹೊಬ್ಯಾಡ್ರ ನಂಗೆ ಆಕಿಒಬ್ಬಾಕಿನ ಮಗಳ ಅದಾಳ
ಅದಕ್ ಹಂಗಂತಾರಯ್ಯ
ಅ ಆಕಿ ಓದ್ಲಿಲ್ಲ ಗಡ್ಡಿ ಆದ್ರೂ ಪರ ನಾ ಏನ್ ಓದಿಲ್ಲ ಅಂತ ಸ್ಕೂಲ್ ಏನ್ ಬಿಡಸಲ್ಲ ದಿನ ಕಳಸತ್ತಿನ ಆಕಿಗಿ ನೀವ್ ಅಡ್ಗಾಡ್ರತಿ ಎಷ್ಟು ಅಷ್ಟ ಕರೆ
ನೋಡ್ಕಂಗ ಹೇಳ್ರಿ ಮತ್ ಏನ್ ಮಾಡಕ್ ಆಗಲ್ರರಿ ಹಾನ್ರಿ
ಅತಿ ಮುದ್ದ ಕೆಲ ಕೆಲವಂದ್ಸಲ ಮಕ್ಕಳಿಗೆ ಹಾಳ ಮಾಡಿಬಿಡತ
ಹಾ ರೀ ಅಷ್ಟು ಮುದ್ದು ಅವಗ್ ಮಾಡ್ ಬಾರ್ದ್ರ ನೋಡ್ರಿ ನಮ್ಮ ಮಕ್ಕಳಿಗೆ ಹೊಡದು ಬಡದು ಏನ್ ಮಾಡ್ತಿರ್ ಗೊತ್ತಿಲ್ಲ ಒಟ್ಟ ಕಲ್ಸ್ರಿ ಅನೋರ ಇಲ್ಲಾರಿ ಈಗ
ಹ್ಮ್ ಕೆಲವೊಬ್ಬರು ಪೇರೆಂಟ್ಸ್ ಅಂದ್ರೆ ಅವ ಎಷ್ಟೊಡದ್ರ ನಾವ್ ಕೇಳಲ್ರಿ ಅವ್ನಿಗ್ ಜಾಸ್ತಿ ವರ್ಕ್ ಕೊಡವ್ರಿ ಅವ್ರಿಗ್ ಹೊಡೀರಿ ಅನೋ ಇರ್ತಾರ ಅಂತ ಪೇರೆಂಟ್ಸ್ ನು ಕರ್ಮ ಏನ್ ಮಾಡಕ್ಕಾಗಲ್ಲ ರಿ ಎಲ್ಲಾ ಮನಸ್ಥಿತಿ ಹ್ಮ.
ಹಾ ರಿ ಹ. ಎಲ್ಲಾ ಅರ್ಥ ಮಾಡ್ಕೊಂಡ್ ಹೋಗೋಲ್ಲಿ ಅವ್ರು ತಮ್ ತಮ್ಮ್ ಯೋಚನೆ ಹೆಂಗ್ ಬರ್ತ ಹಂಗೆ ಮಾತಾಡ್ಬಡ್ತಾರೆ. ರೀ ವಾಸ್ತವನ ಅರ್ಥ ಮಾಡ್ಕೊಳಲ್ರಿ ಮತ್ತೆ
ಹ ಅಷ್ಟೇ ರಿ,
ಹ್ಮ ರಿ. ಹ ಸ್ವಲ್ ನಾ ಅದೇ ಅದ್ನಲ್ರಿ, ಊಟ ಮಾಡಿ ಮಲ್ಗ ಮಕ್ಕದ್ ಲೇಟೇ ರೀ ಇನ್ನೊಂದು. ಹಾ ರೀ ಆ ಮಕ್ಕಳ ಎಲ್ರು ಮಲ್ಕೋಬೇಕಂದ್ರೆ ಹನ್ನೊಂದು ಆಗ್ತದರಿ.
ಹನಂದಾದ್ರೆ ಮತ್ತೆ ಬೆಳ್ಳಗೆ ಜಲ್ದಿ ಹತ್ರ ಆಗ್ತದಾ.
ಹೆಚ್ಚರ ಆಗ್ತದೆ ರೀ,
ಏಳ ಗಂಟೆಗೆ ಹಾ ಹ್ಮ.
ಹದೇ ರಿ ಇಲ್ಲ ನೀ ಎಲ್ಲಾ ಕರೆಕ್ಟ್ ಆಗ್ತದ್ರಿ ಆಕ್ಚುಲಿ ನಿಮ್ದೆ ಕರೆಕ್ಟ್ ರೀ ನಿದ್ದಿ ಜಲ್ದಿ ಮಾಡಲ್ಕೊಂಡು, ಜಲ್ದಿ ಹೇಳದ್ರಿ, ಸ್ವಲ್ಪ ಬೆಳಿಗ್ಗೆ ಬೇಗ ಕೆಲಸ ಆಗ್ತದ ನಾ ಸ್ವಲ್ಪ ಹೌಸ್ರಾ ಹೌಸ್ರಾ ಹಂಗ
ಹೌಸ ಹಔಸರ ಮಾಡ್ದಂಗ ಆತದ ಆಮೇಲೆ ಹೌದು ಈಗ ರೂಢಿ ಆಗ್ಬಿಟ್ಟು ಆಗ್ಲಿಲ್ಲ ಅಂದ್ರನೂ ಅದೇ ಟೈಮಿಗೆ ಹೆಚ್ಚಾರ ಆಗ್ಬಿಡ್ತದೆ ನಮಗ ಹ.
ಅ ಸಂಜೆ ಆಯ್ತ ಒಂಬತ್ತರೆ ಹಂಗ ಆಯ್ತ ಅಂದ್ರೆ ಮು ಗಿತ್ತು
ಹೌದ್ರಿ ಸರಿ ಮಲ್ಕೋರಿಮತ್ತ ಮತ್ತ ಮಾತಾಡಮ್ತ್ರಿ ಸರಿ ರಿ. ಹ್ಮ್ಮ್.